ಹಲೋರಿ ಮೇಡಮ್ಮ ಹ್ಮ ಹ್ಮ್ ಆರಾಮ್ ನೋಡ್ರಿ ನೀವ್ ಆರಾಮ್ರಿ
ಹಾ ಆರಾಮದಿವ್ ನೋಡ್ರಿ ಏನ್ ಚಾತ್ರಿ ಊಟ ಆತ್ರಿ
ಚಾ ಆತ್ರೀ ಈಗ ಹಾ ರೀ
ಅಡಗಿನ್ನೂ ಇಲ್ಲನ್ರಿ
ಅಡಿಗಿನ್ನು ಇಲ್ರಿ ಅಡಿಗಿನ್ ಮೇಲೆ ಮಾಡ್ಬೇಕ್ರಿ
ಹೌದನ್ರಿ
ಹ್ಮ
ಮನ್ನಿ ಇದಕ್ ಮಂತ್ರಾಲಯಕ್ ಹೋಗಿದ್ರನ್ರಿ ನೀವ
ಹ್ಮ್ ಹ್ಮ ಹೌದ್ರಿ ಮಂತ್ರಾಲಯಕ್ ಹೋಗಿದ್ದೀವ್ರಿ
ಹೌದನ್ರಿ ಯಾರ್ಯರ್ ಹೋಗಿದ್ರಿ ಎಷ್ಟ್ ಜನ ಹೋಗಿದ್ರಿ
ನಾವು ನಮ ಫ್ಯಾಮಿಲಿ ಹೋಗಿದ್ದೀವ್ರಿ
ಹೌದನ್ರಿ ಬಸ್ಸಿಗ್ ಹೋಗಿದ್ರೇನ್ರಿ ಎನ್ ಕಾರ್ ಗಾಡಿ ಮಾಡ್
ನಾವು ಟ್ರೈನ್ಗೆ ಹೋಗಿದ್ದೀವ್ರಿ
ಟ್ರೇನೀಗ ರೀ
ಹಾ ರಿ ಅದು ಒಬ್ಬ್ರಿಗೆ ಏಳ್ನೂರ ಐತ್ರಿ ಇಲ್ಲಿಂದ ಹುಬ್ಳಿಯಿಂದ
ಹೌದನ್ ದರ್ಶನ ಎಲ್ಲ ಆರಾಮ
ದರ್ಶನಾರಮಾತ್ರಿ
ಒಂದ್ ಸ್ವಲ್ಪ ಜೋರ್ ತ ಮಾತಾಡ್ರಿ
ಹಾ ರೀ ದರ್ಶನ ಆರಾಮತ್ರೀ
ಹ್ಮ್ ಮತ್ರಿ ಹೆಂಗ್ ಐತ್ರಿ ಮಂತ್ರಾಲಯ ಎಲ್ಲಾ ಚಲೋ ಮಾಡ್ಯಾರೇನ್ರಿ ಹೆಂಗ್ ಮಾಡ್ಯಾರ
ಹ ಭಾರಿ ಚಲೋ ಐತ್ ರೀ ಎಡು ಕಣ್ಣ ಸಾಲದಲ್ಲಿ ನೋಡ್ರಿ ನೋಡಾಕ ಅಷ್ಟ
ಹೌದೇನ್ರಿ ಹ್ಮ್ ಆ ಗುಡಿಗ್ ಅಷ್ಟ ಹೋಗಿದ್ರನ್ರಿ ಮತ್ತ
ಸುತ್ತಮುತ್ತಲೂ ಅಲ್ಲಿ ದೇವಸ್ಥ ದಥಾನ ಐದು ದೇವಸ್ಥಾನ ಅದಾವ್ರ ಇಲ್ಲಿ
ಹ್ಮ ರೀ
ಆ ಇದು ದೇವಸ್ಥಾನಕ್ಕೂ ಹೋಗಿ ಬಂದವ್ರಿ ಗಣೇಶನ್ ಗುಡಿ ರರಿ ಹಾ ರರಿ
ಹ್ಮ್ ಹ್ಮ್ ಹ್ಮ್
ಅವು ಭಾಳ ದೇವ್ರ ಅದಾವ್ರೀ ಅವು
ಹೌದನ್ರಿ ಏನೇನ್ ಕಡ್ಕೊಂಡ್ ಹೋಗತ್ರಿ ಅಲ್ಲಿಗೆ ಅದು
ಅಿ ರೊಟ್ಟಿ ಪಲ್ಲೆ ಆಮೇಲೆ ಎಲ್ಲ ಸ್ವಲ್ಪ ಸ್ವೀಟ್ ತಗೊಂಡು ಹೋಗಿದ್ದೀವ್ರಿ
ಹ್ಮ್ ಅದ ಒಂದ ಇದು ಊರ್ಗ್ ಹೋದ್ರನ್ರರಿ ಮತ್ ಬೇರೆ ಕಡೆ ಎಲ್ಲ ಕ್ರಕ್ ಮಾಡಿದ್ರಿ
ಮ ಆೆಲ್ಲಕ್ ಹೋಗಿದ್ದೀವ್ರಿ ಸಿಗಂದ್ರ ಚವ್ರಿ
ಹಾ ರೀ
ಸಿಗಂದೂರು ಚೌಡೇಶ್ವರಿ ಆಮೇಲೆ ಈಕಿರಿ
ಬಳೆ ಪದ್ಮಾತ
ಪದ್ಮಾವತಿ ಇರಿೀ ಆಮೇಲೆ ಬಾದಾಮಿ ಬಲ್ಶಂಕರಿ ಇರಿೀ
ಹಟ
ಅಲ್ಲಿೇ ಲಾಭ ಹ ಬೆ ರಯಾ
ಸಿಗಂದೂರ್ ಚೌಡೇಶ್ವರಿರಿಗೆ ಏಂಗ ಬಸ್ಸಿ ಹೋಗಿದ್ರನ್ರಿ
ಅ ಸಿಗಧರ್ ಚೌಡೇಶ್ವರಿಗೆ ಬಸ್ಸಿಗೆ ಹೋಗಿದ್ದೀವ್ರಿ
ತ್ತ ಸಿ ಬಸ ರ
ಹೋನ್ ರ
ಏನ್ ಇದು ಬೋಟಿಂಗ್ದ್ದದ ವ್ಯವಸ್ಥೆ ಐತನ್ರರಿ ಏನ್ ತಗ್ದಾರ್ ಇಿದೆ
ಬೋಟಿಂಗ್ ವ್ಯವಸ್ಥೆ ಇಲ್ರರಿ ತಗದ ಬಿಟಾರೀ ಈಗೆಲ್ಲಾ ಇದನ್ ಕ ತಗದಕ್ರಿ ಆೀ ತನ್ ಮಾಡ್ಯಾರ್ರಿ ಈಗ ಕಟ್ಟಾರಿ ಹೋಗ್ಲಿಕ್ ಬಸ್ ಗಾಡಿ ಹೋಗಕನಾ ಕಟ್ಟೆರ
ಹೌದುು ಆಮೇಲ್ ಇದದುರೀ ಏನ್ರರಿ ಬಳಿ ಪದ್ಮಾತಿ ಹಂಗೈತ್ರಿ ಗುಡಿ
ಬಳಿ ಪದ್ಮಾವತಿ ನೋಡಕ ಆದ ಚೆಂದ ಐತ್ರಿ
ಚಂದ ಆಯ್ತನ್ರಿ ಹ್ಮ್
ಹ ಬಾದಾಮಿ ಬಲಶಂಕರಿ ಭಾರಿ ಚಂದ ಐತ್ ಆ ಲ್ಲ ಇವಾಳಿ ಪಟ್ಟದಕಲ್ಲ ಐತಲ್ರ
ಹ್ನ್ ರೀ
ಭಾರಿ ಚಲೋ ಐತ್ರಿ
ಎಲ್ಲಾ ನೋಡ ಬಂದಿರನ್ನಂದ್ರ ಹೌದೇ ಈ ಪ್ರೀ ಬಸ್ ಅದಾಗಿಂದ ಅನ್ಕೂಲ ಆಗಿದ್ದಿತ್ರಿ ನಿಮ್ಗೆಲೆ
ಕಲಾಗದ್ರ ಎಲ್ಲಾ ಕಡೆ ಹೋಗಿ ಬಂದೇವ್ರ ಹಾ ಧರ್ಮಸ್ಥಳಕ್ಕೂ ಹೋಗ ಬಂದೇವ್ರಿ ಧರ್ಮಸ್ಥಳ ಸುಬ್ರ್ಮಣ್ಯ
ಮೂನ್
ಹೋಗನ್ನ
ಹೌದನ್ರಿ
ಹ್ಮ್
ಮತ್ತ ಅಲ್ಲ ಇದೂ್ರರಿ ಅದ ಸೌತಾರಡ್ಕ ಗಣಪತಿ ಅಂತ ಏನಂತ
ಸೌತಡ್ಕ ಗಣಪತ್ ರರಿ ಹ್ಞೂ ರೀ ಸೌತಡ್ಕ ಗಣಪತ್ ರರಿ ಹ್ಮ ಅಲ್ಲಿ ಹೋಗಿದ್ದೀವ್ರೀ ಅಲ್ಲಿೇ ಅಲ್ಲೇ ಹೋಗಿದ್ದ ಇದ್ರಿ ಅಲ್ಲಿ ಸೌತೆಕ ಏನ ಎಡಿ ಇದನ್ ಕೊಡೋದ್ರಿ ಅಲ್ಲಿ ನೀವಿದ್ದೇ ಕೊಡದ್ರಿ
ಹ್ಮ್ ಹ್ಮ್ ಹ್ಮ್ ನಾವು ಹೋಗಿ ಅಲ್ರಿಪಾ ಸೌತಾಡ್ಗ ಗಣಪತಿ ಅಂತಾರಲ್ಲ ಅಲ್ಲೊಂದು ಹೋಗ್ ಬರೋದು ಐತ್ರಿ ನಾನು ಎಲ್ಲಾ ಕಡೆ ಹೋಗೆನ್ರೀ
ಹಾ ರೀ ನೀವು ಎಲ್ಲೆಲ್ಲ ಹೋಗಂದಿರಿ
ನಾವು ಮಂತ್ರಾಲಯ ಹೋಗ್ಯವ್ರಿ
ಹ್ಮನ್ಫರಿ
್ರಿ
ಹಾನ್ ರೀ
ಅಲ್ಲಿ ಹೋಗಂದೇವ್ರಿ ಅಲ್ಲಿ ವ್ಯೂ ಮಸ್ತ್ ಆಯತ್ ನೋಡ್ರಿ ಮುಂಜೆಲ್ ನಾಷ್ಟ ಮಧ್ಯಾಹ್ನ ಊಟ ರಾತ್ರಿ ಊಟ ಆಮೇಲೆ ಅಜ್ಜಾರ್ ದರ್ಶನ ಆಕೇತ್ರಿ ಆಮೇಲೆ ಅಲ್ಲಿ ಹಿರಕು ವ್ಯವಸ್ಥೆ ಐತ್ರಿ ಆಮೇಲ್ ಮೇಲೆ ಗುಡ್ ಬೆಟ್ಟ ಅದು ಅದಾವಲ್ರರಿ ಅಲ್ಲಿ ಅದು ಹತ್ಬೋದ್ರಿ ಆರಾಮ್ ನಮ್ಮದ ಕೆ ಕೆಳಗಿಂದು ಎಲ್ಲಾ ಊರ್ ಕಾಣಿಸಸ್ತೇತ್ರಿ ರಾತ್ರಿ ಲೈಟಿಂಗ್ ಬದ್ದ್ದ ಎಲ್ಲಾ ವ್ಯವಸ್ಥೆ ಇಟ್ಟಿತಾರೀ ಅವ್ರ
ಹಾ ರೀ
ರಾತ್ರಿ ನೋಡು ಅಂತದೆಲ್ಲಾ
ಹ್ಮ
ನಾವು ಆಂಜನಾದ್ರೆ ಹೋಗಿದ್ದೀವ್ರೀ
ಹಾ ಅಂಜನ್ ಅಂದ್ರೆ ಬೆಟ್ಟ ಹಾರಿ
ಹನುಮಂತಂದ ಇ ಆಯ್ತಲ್ರಿ ಅಲ್ಲಿ ಆರ್ನೂರ ಹತ್ತು ನೆಟ್ಲ ಗ ಅವ್ರರಿ
ಆ ಆರ್ನೂರ ಹತ್ತದ್ರೀ
ಗ ಹಿಂಗ ಮ್ಯಾಲ ಹತ್ಕೊಂತ ಅಲ್ಲಿ ಆ ಜನ ಆದ್ರ ಇದ ದರ್ಶನ ಚಲೋ ಆಯ್ತ್ರಿ ನಮಗ
ಹ್ಮ್ ನ್ರಿೀ
ಆಮೇಲೆ ಇದಕ್ ಹೋದೀವ್ರಿ ಅಲ್ಲೇ ಹೊಸಪೇಟೆ ಡ್ಯಾಮ್ ಅಂತ ಹೇಳೇ ಬರ್ತೇತ್ರಿ ಹನ್ರಿ ಅಲ್ಲಿ ಹೋಗಿ ಬಂದವ್ರಿ ಆಮೇಲೆ ಲಾಸ್ಟ್ ಮಂತ್ರಾಲಯಕ್ಕೆ ಹೋದೀವ್ರಿ ನಾವು
ಹ್ಮ್ ನೀವ್ ಏನ್ ಗಾಡಿ ಮಾಡ್ಕೊಂಡ್ ಹೋಗಿದ್ರನ್ರರಿ ಏನ ಟ್ರೈನ್ ಕಾರ್ ತಗೊಂಡ್ ತಗೊಂಬಂದಿಂದ್ರೀ
ಹ್ಮ್ ನಮ್ಮಮ್ಮಾರ್ ಕಾರ್ಗಡಿ ತ್ರಿ ಕಾರ್ ತಗೊಂಡ್ ಹೋಗಿದ್ರಿ
ಹಾ
ಮಂತ್ರಾಲಯದಾಗಂರು ಮಸ್ತ್ ದರ್ಶನ ಹಾಕ್ಬಿಡ್ರಿ ಆದ್ರ ಈ ಮದ್ಲ ಡೈರೆಕ್ಟ್ ಹಕ್ಕಿದ್ದೀರಿ ನಾವು ಗುಡಕ್ಕೆದು ಈಗ ಬಾಳ್ ಮೆಟ್ಲಾ ಮಾಡಿಬಿಟ್ಟ ರೀಪಾ ಅಷ್ಟೆ ಅಪ್ಪ ಮ್ಯಾಲ ಹ ತುಳ್ತಾಳ್ದದು ಇದು ಒಂದ ಆರು ಏಳು ಆರ ಏಳ್ುಏನ್
ಹಾಂ ರೀ
ಏಜ್ ಆದವ್ರರು ಅದು ಪಾಪ ಹೆಂಗ್ ಹತ್ಬೇಕ್ರೀ ಹೇಳಿ ಹ್ಮ್ ಆಮೇಲೆ ಊಟದ್ದು ವ್ಯವಸ್ಥೆನ ಹೆಂಗ ಹೆಂಗೈತ್ರೀ ಪಾಳೆ ಹಚ್ಚೆ ಹೋಗೋದ್ರಿ
ಊಟದ್ ವ್ಯವಸ್ಥೆ ಸರಿ ಇಲ್ರಿ
ಅದ ರೀ ಅದ ಹೆಂಗೈತ್ರೀ ಸುತ್ತಾಕಿ ಸುತ್ತಾಕಿ ಸುತ್ತಾಕಿ ಅಲ್ಲಿ ಲೈನ್ ಒಂದ್ ಹತ್ತು ಹದ ನೀ ಲೈನ್ ಹಚ್ಬಕ್ ನೋಡ್ರಿ ಅಲ್ಲಿ
ಹ್ಮ ಹುಂಡ್ರಿ ಊಟದೊಂದು ಒಂದ ವ್ಯವಸ್ಥೆ ಸರಿ ಇಲ್ರಿ ಇಲ್ಲಿ ಹ್ಮೀ ಯಾರಾದ್ರೆ ದೇವಸ್ಥಾನ ತನ ಒಳಗೆ ನಾವು ಗರ್ಭ ಕುುಡಿಯೋದು ಎಲ್ಲ ನೋಡ್ಕೊಂಡು ಬಂದೀವಿ ರೀ ಭಾರಿ ಚೆಂದ ಐತ್ ರೀ
ಚಂದ ಐತ್ರಿ ಅಂದ್ರ ಊಟದ್ದ ವ್ಯವಸ್ಥೆ ಹೆಂಗಂದ್ರ ಅದು ಆಧ್ರ ಬಾರ್ಡರ್ಕತಲ್ರಿ ಅವ್ರ ಅಲ್ಲಿ ಜನಕ ಅಂತ ಆಗ್ಲಿ ಅಡ್ಜಸ್ ಆಗ್ಬಿಟ್ಟಿತಾರೀ ಅವ್ರು ಹಂಗಾಗಿ ಅವ್ರಿಗೆ ಅಡ್ಜಸ್ಟ್ ಆಗುವಂಗ ಅವ್ರ ಮಾಡಿರ್ತೀ
ಹ್ಮ
ಅಂದ್ರೂ ಚಲೋ ಐತ್ರಿ ಅಷ್ಟಕ್ಕ ಅಂದ್ರ ನಮ ಊರಾಗ ನಮ್ಮ ಕಡೆ ಹೆಂಗ್ರಿ ನಾವ್ ರೊಟ್ಟಿ ಪಲ್ಯ ಅನ್ನ ಸರ್ ಉೊಂಡೋ್ರಿ ಅವರು ಹಂಗಲ್ರಿ ಅವ್ರ ಅನ್ನ ಸಾರೋ ಸ್ವೀಟ್ ಆ ಸೈಡ್ ಎಲ್ಲ ಹಂಗಾಗಿ ಅವ್ರಿಗೆದು ಇು ಹಾಕತ್ರಿ ಆಮೇಲೆ ಐದು ದೇವರು ಬರ್ತಾರರು ಬಿಚ್ಚಾಲಮ್ಮ ಪಂಚಮುಖಿ ಕಿ ಅದು ಒಂದಐ ದೇವರು ಬರ್ತಾರೆೀ ಅವು ಎಲ್ಲ ನೋಡುವ ಅಂತ ಹದಾವ ನೋಡ್ರಿ ಅಲ್ಲಿ
ಹೌದ್ರಿ ನೋಡುವಂತಾವದಾವ್ರೀ
ಹಾ ರೀ ಆಮೇಲ್ ನಾವವು ಇತ್ತಾಗಲ್್ದಕ್ ಬಂದೀವ್ರಿ ಐಹೊಳೆ ಪಟ್ಟರ್ ಕಲ್ಲು ಅದು ಈ ಸೈಡ್ ಬಂದಿವವ್ರಿ ಅವು ಎಲ್ಲಾ ಮೊದ್ಲಿನ ಕಾಲದ ಇದು ಜನ್ರ ಎಲ್ಲಾ ಕಲ್ಲದೊಳಗ ಕೆತ್ತನೆ ಅದು ಮಾಡ್ಯಾರಲ್ರರಿ ಅವು ಎಲ್ಲಾ ಮಾಡಸ್ತೈತ್್ರಿ ಟೆಂಪಲ್ ಅದು
ಅಲ್ಲೇ ಮೇನ್ ಬಸ್ತಿ ಅಂತೈತಿ ಅಲ್ರರಿ ಅದ ನೋಡ್ಲಿಲ್ಲನ್ರರಿ ನೀವು
ಅಲ್ಲೇ ಹೋಗಿದ್ದೀವ್ರಿ ಚಾಾಲಕ್ರ ಅದು ಎಲ್ಲಾ ಮೊದ್ಲಿನ ಕಾಲದಾಗ ಎಲ್ಲಾ ಇದು ರಾಜಧಾನಿಗಳುದು ಇದು ಹೋರಾಡ್ದವ್ರಿ ಎಲ್ಲಾ ಚಂದ ಐ ಲ್ಲಾ ನೋಡಿದೀರಿ ತಿರುಪತಿಗ್ ಹೋಗಿದ್ದೀವ್ರಿ ನಾವವು ಮನ್ನಿ ತಿರುಪತಿಯಗಂದರು ಗದ್ಲ ಬಾಳ ಐತ್ರಿ ಪಳೆ ಹಚ್ಚಿ ಹಚ್ಚಿನ ಫಕಾಸ್ ಹತ್ತ
ಹಾ ರೀ ಅಪ್ಪ ಮೆಟ್ಲ ಹತ್ತ ಹೋಗಿದ್ರೇನ್ರೀನ್
ಮೆಟ್ಲಾನ ಹತ್ತಿ ಹೋಗಿದ್ದೀವ್ರಿ ಆಂತ್ರು ಎಂಟ್ ಸಾವಿರದ ಹತ್ನೂರ ಹತ್ತೆ ಎಂಟ್ ಸಾವಿರದ ಎಂ ನೂರ ಹತ್ತಿನೆಂಟ್ಲದ ಅವ್ರ ಇಲ್ಲಿ
ಹಾ ರೀ ನಾವ ಹೋಗಿದ್ದೀವ್ರಿ ನಾವವು ಮೆಟ್ಲ ಹತ್ತೆ ಹೋಗಿದ್ದೀವ್ರಿ
ಅದ್ಏನ್ ರೀೇದ ಗೊತ್ತೇನ್ರಿ ಫಸ್ಟ್ ಟೈಮ್ ಹೋದ್ರು ಮೆಟ್ಲ ಹತ್ತಿ ಹೋಗಬೇಕು ತ್ರಿ ಅಂದ್ರ ಮೆಟ್ಲ ಹತ್ತದ ಹಿಂಗ ಬಾಳ ಸುಸ್ತದು ಆಗುರ್ಲಿದ ಅಲ್ಲೆಲ್ಲೆಲ್ಲೆಲ್ಲ ಅಂಗಡಿಗಳು ಹಿಂಗ ಪ್ರಾಣಿಗಳು ಪಕ್ಷಿಗಳುದು ಅದಾವಲ್ರರಿ
ಹ್ಮ್ ರೀ
ಸ್ವಲ್ಪ ಸ್ವಲ್ಪ ಕುಂದ್ರಾಕದುನು ವ್ಯವಸ್ಥೆ ಮಾಡ್ಯಾರಿ ಮೊದ್ಲೇನ್ ಕಿಂತತ್ ಈಗ ಮಸ್ತ್ ಮಾಡ್ಯಾರೀ ತಿರುಪತಿ ಅದು
ಹಾ ಅದೇ
ಅದು ಎಲ್ಲಾ ಚಂದ ಮಾಡ್ಯಾರೀ ದರ್ಶನಾನು ಆತ್ರಿ ಇರುಪತಿ ತಿಮಪ ಲಡಡ್ಡು ನ ತಗೊಂಬಂದಿರಿ ಎಲ್ಲಾ ಅನುಕೂಲ ಆತ್ ಮತ್ತೆ ಯಾವ ಊರ್ಗ್ ಹೋಗ್ಬೇಕಂತ ಮಾಡಿ್ರಿ ನೀವು
ನಾವು ಮುಂದೆ ಸಂಗೋಳಿಗೆದಾಗ ಹೋಗ್ಬೇಕಂತ ಮಾಡೀವ್ರಿ
ಇತ್ತ ಕಿತ್ತೂರ್ ಸೈಡ್್ರಿ
ಹಾನ್ ರೀ
ಹೌದೇನ್ರಿ ಅದು ಚಂದ ತಗೋ್ರಿ
ಅಲ್ಲಿನ್ನು ನೋಡಕಂತದ ಐತೆಏನ್ತಾರರಿ
ಹ್ನ್ ರೀ
ಹೋಗ್ಕ್ ಅನ್ಕೊಂಡೇವ್ರಿ ನೋಡ್ಬೇಕ್ರಿ ಮನ್ಯಾಗ ಹೋಗಂದ್ರ ಹೋಗಿ ಬರೋದ್ರಿ
ಅದೇ ರೀ ಹೋಗ್ ಬಂದ್ ಬಿಡ್ರಿ ನಡತೇತ್ರಿ ಹ್ಮ್ ಅನ್ಕೂಲಕ್ಕೇತ್ರಿ ಎಲ್ಲಾ
ಹಾ
ಈಗ ರೀ ಎಂಜಾಯ್ ಮಾಡೋದು ಮತ್ ಆಮೇಲೆ ಏಜ್ ಆಗಂದ ಕೈ ಕಾಲು ನೋವು ಅದು ಇದು ಅಂತರಿ ಅವಾಗಂತ್
ಆಗದಿಳ್ರಿ ಅವಾಗ ಮುಗತ್ರರಿ ಮತ್ತ ಹ್ಮ್
ಇದು ಮಾಡಿ ಬರುದ್ರಿ ಹ್ಮ್ ರೀ ನಿಮ್ಮ ಮಕ್ಕಳು ಅದು ಅರಾಮದಾರೀ
ಮಕ್ಕಳು ಆರಾಮಾದರೆ ನೋಡ್ರರಿ
ನಿಮ್ಮ್ ಮಗಳ ಗಂಡ ಅವರು ಟೂರಿಂದ ಇದು ಕಾರ್ ಹೊಡಿತಾರಂತ ಅಂದ್ರಲ್ಲ
ಹ್ಮ್ ರೀ ಸಣ್ಣ ಮಗಳು ಅವ್ರ ಎಲ್ಲಾ ಕಡೆ ಆಡಾಡ್ತಾರ್ರೀ
ಹೂನ್ರಿ ನಿಮ್ ಮಗಳು ಅಡ್ಡ್ಯಾಡಿ ಇರ್ಬೋದ್ ಬಿಡ್ರಿ ಎಲ್ಲಾ ಕಡೆ ನೋಡ್ರಿರ್ಬೋದು
ಹ್ಮ್ ನಮ್ಮ್ ಮಗಳು ಹೋಗಡ ಇಲ್ರಿ ಮನ್ಯಾಗ ಅವ್ರ ಮಾಮರಾದ ರೀ ಅವ್ರ ಮಾವಾರ್ ನೋಡ್ಕೊಂಡು ಮನೆಯ ಒಳಗ ಇರ್ತಾರ ಅಕ್ಕಿ
ಹೌದೇನ್ರೀ
ಮನಿಯಾರ ಟ್ರಿಪ್ಪಿಗೆ ಬಾಡಿಗೆ ಬಂದಿರ್ತಲ್ರರಿ ಬಿಡ್ತಾರೀ
ಹ್ಮ್ ಬೆಂಗ್ಳೂರ್ ಹೋಗಿರಿನ್ರಿ ಒಂದ್ ಸತಿನರ ಇಲ್ಲ
ಇಲ್ರಿ ಬೆಂಗ್ಳೂರ್ ಒಂದ ಹೋಗಿಲ್ರಿ ಬೆಂಗ್ಳೂರು ಮೈಸೂರು ಅವೋ ನೋಡಿ ಹೋಗಿ ಹೋಗಬೇಕ್ ಅನ್ಕೊಂಡ ಹಾ ರೀ
ಝೂ ಮತ್ತ್ ಅರಮನಿ ಅದು ಎಲ್ಲಾ ಮಸ್ತ್ ಅದ ರೀ ಅಲ್ಲಿ
ಅದ ಹೇಳ್ತಾರೀ ನಮ್ಗೂ ಹೋಗಕ್ ಆಗಲ್ರಿ ಹೋಗ್ಬೇಕು ಅನ್ಕೊಂತೇವಿ ಅಂದ್ರೆ ಹೋಗಿಂದ ನಾವು ಲಗೂ ಗೊತ್ತಾಗಬೇಕಲ್ರಿ ಯಾರ ಗೊತ್ತಿದಾರ ಕರ್ಕೊಂಡು ಹೋದ್ರ ಸ್ವಲ್ಪ ಪಟ್ಟನ ಗೊತ್ತಾಗ್ತವ್ರಿ
ಹೌದೌದ್ರಿ
ಅದ್ರ ಸಂಬಂಧ ನಾವು ಸುಮ್ ಕದಿರೀ ಈಗ
ಹುನ್ರಿ
ಹ್ಮ್
ಸುಮ್ನ ಹೆಂಗ ಮಾಡ್ಬೇಕ್ರಿ ಮತ್ತ್ ನಿಮ್ಗ್ ಗೊತ್ತ ಆಂಗಿಲ್ಲ ಅಂದ್ರ ಸುಮ್ ಕ್ರೂಸರ್ ಗಾಡಿ ಮಾಡ್ಬೇಕ
ಗಾಡಿ ಮಾಡ್ಕೊಂಡು ಎಲ್ಲಾರು ಸೇರಿ ಹೋದ್ರಿ ಅಂದ್ರ ಅದು ಒಂಥರ ಅನುಕೂಲತೆ ಐತ್ರಿ ನಿಮ್ಗೂ ಯಾಕಂದ್ರ ನಿಮ್ದ್ರ ಆಗದು ಇರ್ತಾರಲ್ರರಿ ಬಸ್ ಇಳಿಯಕ ಹತ್ತಾಕದು ಅನ್ ಸುಮ್ನೆ ಕೈಯಾಗಿಂದ ಗಾಡಿ ಇರ್ತತ್ರಿ
ಹಾ ರಿ ಅದನ್ನ ಹೋಗ್ಬೇಕ್ರಿ ಹೋಗುದಾದ್ರ ಒಂದ್ಸಲ ಹಂಗ ಹೋಗರ್ಬೇಕ್ರಿ ಹ್ಮ್ ಹಾ ರೀ ಹ್ಮ್
ಮತ್ತ್ ರಿ
ಮತ್ತನ್ ಶೃಂಗೇರಿ ಎಲ್ ಹೋಗಿಲ್ಲ
ಅದು ಚಂದ ಆಯ್ತ್ ನೋಡ್ರಿ ಟೆಂಪಲ್
ಟೆಂಪಲ್ ಚೆಂದ ಐತೆನ್ರೀ
ಹಊಞನ್
ನಾವವು ಬಸ್ಸಿಂದ ಅನನ್ಕೂಲ ನೋಡ್ಕೊಂಡು ಹೋಗಕಲ್ರರಿ ಹೆಂಗಾಗಿ ನಾವ ಹಗಿ ಹೇಳಲ್ರಿ ಆ ಕಡೆಲ್ಲಾ